ಹೇಳ್ರಿ ಇದು ಇವತ್ತ ಇದಕ್ ಬಂದಿನೀ ಬೆಂಗಳಳೂರು
ಅತ್ತಕ್ಕೆ ಬ ರ್ದ ಅವರು
ಅತ್ತೆ ಮತಾಡ್ಬಾದಿಲಾರಿ ಬಂದಿಲ್ ರೀ ನಾ ಬಂದಿರದ ಇವತ್ತು ಬಂದಿನಿ ಫಸ್ಟ್ ಟೈಮ್
ಹ್ಮ್ ಹ್ಮ್ ಯಾವಾಗ ಬರೋದ
ಬರೋ ಒಂದು ವರ ಆಗತ್ರಿ ಆಕಡೆ ಈ ಕಡೆ ಟೂರ್ ಸ್ವಲ್ಪ ನೋಡ್ಕೊಂಡ ಬರ್ತ್ತನೀ ಹೋಗಿ
ಹ್ಮ್ ಹ ಒಬನೆ
ಶೋ ಸ್ಟಾರ್ಟ್ ಆಯ್ತ ಅಲ ಅದಕೆ ಬಂದು ಸೋಲರ್ ರೋಡಿ ಬಂದು ಸೋಲರ್ ಐಡಿ
ಗಾಡಿ ಯಾವದೋ ಹೊಯ್ದಪ
ಗಾಡಿ ಇದೆ ಮ್ ಟಿ
ಗಾಡಿ
ನಮ್ದ ಇಲ್ಲಿ ನಾವ ಎಲ್ಲಿ ತಕೊತೀವೋ ನೀನು ನಮ್ಗೆ ಅಷ್ಟ ಗಾಡಿ ತಕೊಳ್ಳುತ್ತ್ತಇ ಎಂ ಐ ಕಟ್ಟೋದಾಗಲ್ಲ ನಮಗ ಅಂತ ಪರಿಸ್ ಅದ ನೀನ್ ನೋಡಿದ್ರೆ ಏನ್ ಅಲಕ್ಷೆ ಮಾಡಿತಂತಿ
ಯಾರ
ಅದ ನಮ್ ಕಾಲೇಜ್ನಾಗ ಇದ್ರ ಫ್ರೆಂಡ್ ಅವರ್ದು ಇಸ್ಕೊ ಬದಿನಿ
ಹಾ ಬೆಂಗ್ಳೂರ್ ಅವ್ನು ಬಂದಾನ ಈ ಕಡೆ ಅವ್ ಮೊದ್ಲೆ ಬೆಂಗಳೂರಿನಲಿದ ಗಾಡಿ ಇಲ್ಲಿ ಬಿಟ್ಟಿದ್ದ
ಹೌದೌದು
ಹೆಂಗೆ ಗಾಡಿ ತಂಕೊಬಲೇ ಗಾಡಿ ಬೇಕಾಗತ್ತ ಅಂತಂದ ನಾನ್ ಡೈಲಿ ಯೂಸ್ಗೆ ಸರಿ ತಕೊಪ್ಪ ನಂಗ ಗಾಡಿ ಆ ಕಡೆ ಹೋಗ ಬೆಂಗ್ಳೂರ ನಮಗ ತಿರುಗಾಡಕ್ ಆಗತ್ತ ಮತ್ತೆ ಆಕಡೆ ಒಂದು ಒಂದು ವಾರ ತಿರ್ಗಡಕ್ ಇಲ್ಲಿಂದ ಬೆಂಗಗಳೂಗ್ ಒಬ್ಬನೆ ಬರದ ಈ ಇಡಿಂದ ಈ ಕಡೆ ಹೋಗ್ಬೇಕಕ್ ತ ತಿಗಾಕ್ ಹೋಗಬೇಕ ಒಂದ ನಾಲ್ಕ ದಿನ
ಯಾರ್ಯಾರ
ಹ ನಮ್ ದೋಸ್ತ್ ಅದ ನಾನ್ ಇಲ್ಲಿದ್ದಾವ
ಯಾವ್ಯಾವ ಊರು ನೋಡ್ಬೇಕ
ಈ ಕಡೆ ನೋಡ್ರ ಮೈಸೂರ್ ಒಂದ್ ಕವರ್ ಮಾಡ್ಬೇಕು ಮಂಡ್ಯ ಕವರ್ ಮಾಡ್ಬೇಕು ಚಿಕ್ಕಬಳ್ಳಾಪುರ ದೊಡ್ಬಳ್ಳಾಪುರ
ಅಲ್ಲಿೇ ಬೆಂಗೋರ್ಡಾಗಲ್ಲ
ಕೊಡಗು ಯ ಇಲ್ಲ ಪೂರ್ ದಕ್ಷಿಣ ಕರ್ನಾಟಕನ
ಹಬ ಒಂದ್ ವಾರ ಮ್ಯಾಲ ಇಡುತ್ತೆ ಲೇಟ್
ಆಕಡೆ ಈಕಡೆ ಒಂದು ಇಪ್ಪತ್ತ ನವತ್ತು
ರೊಕ್ ಅಷ್ಟು ಗಳಿಸಿದೆನು
ರೊಕ್ಕ ಕಳಸದ ಸ ರೊಕ್ಕ ಸಂಬಂಧ ಅಲ್ರೀ ನೋಡ್ಬೇಕಂತ ಮನ್ಸ ಏನ್ ರೊಕ್ಕದ ಏನ್ ಮ್ಯಾಟ್ರ ಆಗಲ್ಲ ರೊಕೆದಕ್ ಬೇಕತರ ಟೂರ್ಗೆ ಹೋದಾಗ ಅಲ್ಲಿ ಅಲ್ಲಲ್ಲ ದಾಸಸ್ ಹೋಗ ಅದಾವ ಆಯ್ ದಾಸ ಉುಣೋ ಇಲ್ಲ ಗುಡಿಯಾಗ ಟೆಂಟ್ ಹಾಕಿ ಮಕ್ಕಡೋದು ರ್ಚಕ್ಕೆ ಏ್ ರ್ಚ ಖರ್ಚಕ್ ಏ್ ನೋಡು ಗಾಡಿ ಪೆಟ್ರೋಲ್ ಒಂದು ಆಯ್ತ
ಹ ಪಂಚರ್ಂಚರ್ ಆಯ್ತು ಮಾಡಿದ್ದ
ಪಂ ಪಂಚರನ ಆಗಲ್ಲ ಹಡ ಕೂಲ್ ಡ್ರಿಂಕ್ಸ್ ಒಂದು
ಹ್ಮ್
ಪೆ್ರೋ ಒಂದುಯ್ತಷ್ಟ ಬಿ್ರ ನ್ದ ಖರ್ಚ ಏ ಊಟ ಎಲ್ಲಿ ದೇವಾಲಯ ಇರ್ತವ ಈಗಂತ ಮಜುವಿಸಿದ ಅದ ಎಲ್ಲನ ಮದೆ ಇದು ನಡೆದ ಸಮಾರಂಭ ಅ ಊಟ ಹಾಕದು ಬೇಕಾದ್ರೆ ಕಟ್ಟಿಂಗಿ ಕಟ್ಟಿಗೆ ಬುತ್ತಿ ರಾತ್ರಿಗ ಒಂದ್ಟ ಆಗುತ್ತಂತ ನ್ ದೇವಾಲಯಗಳು ಮಕ್ಕಮ್ ಬುಡದ ಗಾಡೆಚಿ
ಇಪ್ಪತ್ತ ದಿಂದ ಎಷ್ಟು ಸಲ ಅಂತ ಮಾಡಂಗ ದಾಸಿಗೆ ಲಗ್ನ ಅಂತ
ಹತ್ತು ದಿನ ಮಾಡಲ್ಲಾನ ಇಪ್ಪತ್ತ ದಿನದಾಗ
ಒಂದೊಂದು ಟೈಮ ಸಿಕ್ಕರ್ ಸಿಗಬೋದು ಇರ್ಲಿಕಂದ್ರ ಇಲ್ಲಪ್ಪ.
ಬಿಟ್ಟಬಿಡಮ ಸ್ನಾಕ್ಸ್ ಅಂತ ಇದ್ದೆ ಇರ್ತಲ್ಲ. ಹೆಂಗಇದ್ರು ಈಗ ಒಂದು ಸ್ಟಿಂಗ್ ತಗ್ಂಡ ಬಿಟ್ಟುಂದ್ರ ಮುಗದ ಹೋತ.
ಆರಾಮ್ ಬೇಕತ್ ರೊಕ್ಕ ಒಂದ ಹತ್ತು ಸಾವರು ಬೇಕತ.
ಹ್ಮ್, ಅಂದ್ರ ಬೇಕಾತಾದ ಬಿಡು ಮತ್ತ ಇದನ್ನೇ ಆತಲ್ಲ ಬೈಕ ಇದ್ರ ಜಗ್ಗೆ ಬರುತ್ತ ಬಿಡು.
ಪೆಟ್ರೋಲ್ದ ಜಗ್ಗೆ ಬರತಾ ಮತ್ತ-
ಬೋರ್ಗ್ ಹತ್ ಸಾವಿರ ಆತ ಹತ್ತ ಸಾವಿರದಾಗ ಎಲ್ಲಾಟ ಆಗಿಬರ್ತದ. ಪುರ ದಕ್ಷಿಣ ಕರ್ನಾಟಕನ ಕವರ್ ಮಾಡ್ತೀವಿ ಸರಿ
ಒಚ್ಚುಪಾ
ಏನಾದ ಒಂದ್ಸಾರಿ ನೋಡೋದ ಜೀವನ. ಹಾ, ಎಲ್ಲಾ ಬಂತ ಹತ್ತ ಸಾವಿರ.
ಅವನ್ ಗಾಡಿ ತರ್ತಾನ ನಿನ್ ಗಾಡಿ ಮೇಲೆ
ಇದಿನ ಅವಂದ ಗಾಡಿ ಎಮ ಟ ಎಮಟಿನೇ
ಇಲ್ಲ ಅವನ್ ಇನ್ನೊಬ್ಬ ಒನ್ ಗಾಡಿ ತರ್ತಾನೇನ್, -
ಏಯ್ ಇಬ್ಬರು ಒಂದೇ ಗಾಡಿನೇ.
ಓ, ಓ ಅವ್ನು ಬ್ಯಾಸರ ಅದ್ರ ನೀನು ಹೊಡೆದು ನಿನಗ ಬ್ಯಾಸರ ಅದ್ರ
ಹಾ, ಇಬ್ಬರು ಹೊಡೆದ ನೋಡ
ನಡೀತಾ ತೋರ
ಮತ್ತ ಶಿವ ಎಕಡೆ ಗಾಡಿ ತಗೊಂಡ ಗೆಸಿ ಏನ್ ಖರ್ಚು ಏನು ಸ್ವಲ್ಪ ಬರ್ತ ಏನ್,
ಹ್ಮ್, ಹಂಗೆ ಮತ್ತ
ಅದ್ರಾಗಿನ್ ಗಾಡಿನ ಬಜೆಟ್ ಫ್ರೆಂಡ್ಲಿ ಗಾಡಿ ಅದ ಟೂರ್ ಮಾಡಕ್ ಮಸ್ತ್ ಆಗ್ತದ. ಮೌತ ಅದಾ ಹ ಯಾಡ್ ಹಿಡತ್ ಇಬ್ರಿಗೆ ಏನ್ ಪರವಾಗಿಲ್ಲ, ಮೂವರ ತ್ರಿಬಲ ಸೀಟ್ಗೆ ಹಿಡಿತ್ ಹೈರಾಣ್ ಆಗುತ್ತಾ. -
ಅವುಎನ್, ಎಸ್ ಗಾಡಿ ಇದ್ದಂಗ.
ಹ್ಮ್, ಇಲ್ಲ ಅದ್ರಕಿಂತ ಹತದ ಟಿ ಶರ್ಟ್ ಅದು ಗಾಡಿದು ಇನ್ನ ಎನ ಎಸಕಿನ ಪಾಡ ಮೂರ್ ಸೀಟಿಂದ. ಹಾಕಬಹುದು. ಬಟ್ ಅದಕ- ಅದಕ ಮೂರು ಸೀಟ್ -ಕೂಡಂಗ ಚಾನ್ಸ ಇಲ್ಲದ ಎಡ್ಡೆ ಸೀಟ್ ರಗಡ ಆಗತ್ತೆ.
ಅಂದ್ರ ಮ ಸ್ಮೂತ್ ಆದಏನ ಗಾಡಿ.
ಹ್ಮು, ಭಾರಿ ಸ್ಮೂತ್ ಆದ ಗಾಡಿ ಮಾತ್ರ ಹಂಗೆ ಮೈಲೇಜ್ ಫ್ರೆಂಡ್ಲಿ ನಲ್ವತ್ತೈದು ಚೆನ್ನಾಗಿರ ಐವತ್ತು- ರೋಡ್ನಗ ಹೊಡದ್ರ ಐವತ್ತು ಅಂತ ಬಂದೇ ಬರ್ತ.
ಹ್ಮ್, ಇದು ಆರುನಾಟಿಂಗ ಸೇಮ-
ಆರ್ನಾಟು ಮೈಲೇಜ್ ಕಡಿಮೆ ಬರ್ದತ ಇದು ಜಾಸ್ತಿ ಆದ ಮೈಲೇಜ್.
ಎಮ್ಟಿನಾ-
ಹ್ಮ್, ಐವತ್ತು-
ಆರ್ನಟ್ ಅಷ್ಟೇ ಬರ್ತಿರಬೇಕು.
ನಾನು ಇಲ್ಲಿಯಸ್ಸನಲ್ ಪೆಟ್ರೋಲ್, ಒಂದು ಹತ್ತು ಲೀಟರ್ ಫುಲ್ ಟ್ಯಾಂಕ್ ಮಾಡಿಸಿನಿ ಇಲ್ಲಿಗಿ ಬಂದ ನೋಡ್ ಬೆಂಗಳೂರಿಗೆ. ಇನ ಒಂದ್ ಲೀಟರ ಆದ
ಹ್ಮ್ ಹ್ಮ್ ಹ್ಮ್
ನಲ್ವತ್ತೆಂಟು ನಲವತ್ತರೋಬತ್ತರ ತನ ಬಂತನೋಡು ಮೈಲೇಜ್
ಹಾ ಬರ ಆರನೂರು ಏಳನೂರ್ ತಕ ಬೆಂಗಳೂರ್ ಮುಟತ ಅಂತ
ಯಾವದು
ಕರ್ನಾಟ
ಆರನಾಟ ಎಷ್ಟು ಕಿಲೋಮೀಟರ್ ಅದು ಬೆಂಗ್ಳೂರು
ಆರನೂರ ಕಿಲೋಮೀಟರ್ ಆತಾದಏನ
ಆಯ್ ಆರನೂರಲ್ಲ ನಾಕನೂರ ಐವತ್ತ ಆತದ
ನಕನೂರ ಐವತ್ತ ಜಾಸ್ತಿನೆ ಆತಿರ್ಬೇಕ ಓ
ಇಲ್ಲಿ ಅದಲ್ಲ ಬೆಂಗಳೂರ್ನಕಏನ ಪೂರ ಬೆಂಗಳೂರ ಎಂಟ್ರ ಏನ ನನ್ ಬೆಂಗಳೂರು ಒಳಗ್ ಬರಬೇಕಕ್ಲ್ಲ ಪೂರ ಇಲ್ಲಿ ಮೆಸ್ಟಿಕ್
ಹಾ ಹಾ ಹಂಗಾದ್ರ ಬೇಕಆತ ನಡತನೆ
ಅದಕ ಏಟಾಗುತ್ತ ಆರ್ನೆೇಟ್ ಬರಲ್ಲ ಎಷ್ಟು ಕಡಿಂಬ ಯವರೇಜ್ ಬರ್ಲ್ಲ ಅಷ್ಟು ನಮ್ಮ ಈ
ಹ ಹೇಳನಪ್ಪಾ ಎಂಟನೂರದ ಏಳೂ ಎಂಟನೂರು ಇಪ್ಪದಕ ವರ ಮುಡನಂತ
ಹಂಗ ಅಂದ್ರ ಇನ್ನೊಂದ್ ಏನ್ ಪ್ರಾಬ್ಲಮ್ ಅಂದ್ರೆ ಆರ್ ನೆಟು ಅದು ಎರಡ್ಡುನೂರ್ ಸಿ ನೂರ ಎಂಬತ್ ಸಿ ಸಿ ಗಾಡಿ ಆಗುತ್ತೆ
ಹ್ಮ್ ಇದು
ಇದು ನೂರ ಐವತ್ತೈದು ಸಿ ಸಿ ಗಾಡಿ ಆಗುತ್ತೆ
ಹೌದ ಹೌದ ಹೌದು
ಹಂಗಾಗಿ ಅದಕ್ಕೆದಕ್ಕ ಒಂದೇ ಮಾಡ್ತೇನೆ ಜಾಸ್ತಿ ಕುಡಿದ್ದ ಮೈಲೇಜ್ ಅದು ಹ
ಗಾಡಿ ಎಷ್ಟ ಬಸ
ಗಾಡಿ ನೋಡಪ್ಪಾ ಆರ್ನೆಟಗಿಂತ ಮೀರಿಸಸ್ತಾ್ ಎನ್ ಎಸ್ಸ ಎನ್ ಎಸ್ ಏ ಮಾಡಲ್ಲ ಎನ್ ಎಸ್ಸ ಒಂದು ಎಂಬತ್ತನಿವ್ಸದ ಪ್ರೆಸೆಂಟ್
ಹ್ಮ್ ಇದದ ಎಮಟ
ಎರಡು ನಲವತ್ತರ ತನ ಬರ್ತ
ಅವ
ಸ್ಟ್ಯಾಂಡರ್ಡ್ ಅದ್ರಿ ಗಾಡಿ
ಹಾ
ಡಿಮ್ಯಾಂಡ್ ಇರ್ತಕ್ಕಂಂತ ಹೇಳಿ ಒಂದು ಎಷ್ಟು ಲೆಕ್ಕಗ ನ ಒಂದು ಒೂರ ಐವತ್ತು ತಿಸಿಗಾಡಿಗೆ ಎರಡ್ ಲಕ್ಷದ ನಲ್ವತ್ ಸಾವಿರ ಅಂದ್ರೀ ಡಿು ಡಿವುು ಬರ್ತಾವ ು ೀ ಿಫ್ಟಿನೇ ಬರ್ತವೆನ್ಸೆ ಎರವ ಲಕ್ಷದ
ಹೋಗ ಚಪ್ಪಲ್ ಗಟ್ರ
ಹಾ ಏನೋ ಏನೊಂದ ಇಪ್ಪತ್ ಸಾವಿರ ಆಯಕ ರಾಯಲ್ ಎನ್ಫೀಲ್ಡೇ ಬರ್ದು ಎರಡ್ ಎಂಬತ್ತರ
ಆರಾಮ ಎಟ ಬರ್ತ ಎಡ್ಡ ಬರ್ತಾವ ಸೆಕೆಂಡ್ ಹ್ಯಾಂಡ್
ಸೆಕೆಂಡ್ ಹ್ಯಾಂಡ್ ಎಲ್ಲ ಹೊಸದ ಅಂತನಿ
ಹೊಸದಲ್ಲ ಏನ್ ಇಲ್ರಿ
ಇಲ್ಲ ಹೊಸದಾಗ ಏನಿಲ್ಲ ಮತಾಂತೆ ಮುನ್ನೂರ ವತ್ತು ತಸ ಗಡಿ ಬರುದ ಅಂತೆನೆ
ಹ್ಮ್
ಅದು ಕ್ಲಾಸಿಕ್ ತ್ರೀ ಫಿಫ್ಟಿ ಅಂತಾರ ಮತ್ತ ಅದು ಮುನ್ನೂರ ಐವತ್ತು ಸ ಸಿ ಗಾಡಿ ಅದು
ಮತ್ತೇನ್ಡ್ತರ ಅಲ್ಲಿ
ಅದೇ ಹೇಳೇತ್ನ ಈಗ ಸದ್ಯಕ್ಕೆ ನಷ್ಟ ಮಾಡ್ಲೈತಿ ನೋ ಇಲ್ಲಿ ಬಿಡಿದಗೀಿವವಿ
ಓ ಮದೇನ ಹೋರಾಟ ನಡ್ದ ಉಂಟು ಬಿಡಿದ ಒಳಗೆ
ಬಿಡಿದ ಪ್ರೆಸೆಂಟ್ ಬಿಡಿದಾಗ ಏನಿಲ್ಲ ಹೋರಾಟಲ್ಲತ ಕಡೆ ಬೆಂಗ್ೂರಿಗೆಗೂಡದ ಮತ್ತೆ ಇಲ್ಲಿ ಬೆಂಗ್ಗಳೂರು ಮೈಸೂರು ರೋಡ್ ಸ್ಟಾಪ್ ಮಾಡಕೂತಾರ ಅಲ್ಲೆಲ್ಲಿ ಅಕಡೆ ಸೈಡಿಗೆ ಕುಡಸಾರ ಅವ ರೋಡ್ನ್ನು ಪೊಲೀಸ್
ಮುಖ್ಯಮಂತ್ರಿ ಬನ್ನ ನಂತಲ್ಲ
ಹ ಅವ ಏನ್ ದಿನ ಇರ್ತಾನ ಹೋಗ್ಲಿ ಮೊನ್ನೆ ಬಂದಿದ್ದ ಈ ಈಗೇನಿಲ್ಲ ಇಲ್ಲಿ ಯಾರಿಲ್ಲ ಅಟೆ ರೈತರು ಮಾತ್ರ ಅಲ್ಲೆಲ್ಲಿ ಅಲ್ಲೆ ಟೆಂಟ್ಗಳಗಳು ಹಾಕ್ಯಾರ ರೋಡಿನ್ ಪಕ್ಕ
ಓ ಪ್ರತಿಭಟನೆ ಮಾಡಕ್ ಬಂದಾಗ
ಅವಾಗ ನೆನಪ್ ಆತ ಅವಾಗ ಪ್ರತಿಭಟನೆ ಮಾಡಿಬಿಡೋದು
ಹೌದೌದೌದು
ಏನ್ ಗಾಳಿ ಈ ಕಡೆ ಏನ್ ಹೇಳ್ತೆ ಹಾ
ಸರ್ಕಾರ ಏನಂತದ ರೈತರ ಬಗ್ಗೆ ಕೇಂದ್ರ ಸರ್ಕಾರಪ್ಪ
ಸಂಬಂಧ ಇಲ್ರಿ
ರಾಜ್ಯ ಸರ್ಕಾರ ಇಷ್ಟ ಹೇಳ್ರೆ ಮಾತ್ ಕೇಳಾಕ್ ಮತ್ ಮೇಲೆ ಹೋಗಲ್ಲ
ಹಾ ಹಾ ಹೋಗೋದಕ್ ಸಾಧ್ಯನೆ ಇಲ್ಲ
ಮತ್ತೆ ಅವ್ರು ಹೇಳಲ್ಲ ನೀವ್ರಿಗೆ
ಹೇಳಕ್ ಹೇಳಕ್ ಬರಲ್ರಿ ಅದ ಅಟೆ ನೀ ಟೀಕೆ ಮಾಡ್ಬೋದು ಅಟೆ ಇವ್ರು ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಜನರು ವಿರೋಧಾಗಿದೆ ಫಾರೆಸ್ಟ್ನ ಕಡಿದು ಮಾಡಲತ್ತ ಅಂತ ಹೇಳ ಅಂದ್ರೆ ಜನ್ರ ಮುಂದೆ ಈತರ ಆ ಪಕ್ಷಕ್ಕೆ ಕೆಟ್ಟ ಬೇಸದ ಹೊರ್ತು ಇಲ್ಲಿ ನಾನ ಇನ್ ಮಾಡಕ್ ಬಿಡಲ್ಲ ನಾನ್ ಮಾಡಕ್ಕ ಕೊಡ್ಸಲ್ಲ ಅಂತ ಹೇಳ ಹೇಳಕ್ ಅಧಿಕಾರನೇ ಇಲ್ಲ ಕೇಂದ್ರ ಸರ್ಕಾರಕ್ಕೆ
ಹ್ಮ್ಮ ಬಟ್ ಈ ಜನ್ರ ನಮ್ ಆಸ್ತಿ ಯಾರಿ ಕೊಡೋದ ಇಲ್ಲ ಮಾಡದಿಲ್ಲ ಅಂದ್ರೂನು ಸರ್ಕಾರ ಕೇಳವದು
ಇಲ್ಲ ಕೋರ್ಟಗ ಹೋಗ್ಬೋದು ಕೇಂದ್ರ ಸರ್ಕಾರ ಮೊರೆ ಅಲ್ಲ
ಹ್ಮ್ ಹ್ಮ್ ಹ್ಮ
ಏನ ಬೇಕಾದ್ರೆ ಕೇಂದ್ರ ನಾಯಕರ ಮೋದಿ ಮಂದಿ ಏನ್ ಮಾಡಬೇಕು ಗೊತ್ತೇನಾ ಮೋದಿ ಬಂದು ಅಮಿತ್ ಶಾ ಬಂದು ಇ ಬಿಡಿದಿ ರೈತರ ಜೊತೆ ಪ್ರತಿಭಟನೆ ಮಾಡ್ಬೋದು ನೀವು ನಾವು ಮಾಡಾಕ್ ಬಿಡೋದಿಲ್ಲ ಅಂತ ಬಟ್ ಅಲ್ಲಿ ನೀ ಕೇಂದ್ರ ಸರ್ಕಾರದ ಕುಂತ್ ವೇಸ್ಟ್ ಅಂದ್ರೆ ಇಲ್ಲ ನಾನ್ ಮಾಡಕ್ ಕೊಡಂಗಿಲ್ಲ ಅಂತ ಬರೋದಿಲ್ಲ ಅವ್ರ ಜೊತೆ ಜನರ ಜೊತೆ ಪ್ರತಿಭಟನೆ ಮಾಡಿ ಹಂಗ ಅಧಿಕಾರಿ ಇರೋದು ಬಟ್ ಇಂಥ ವಿಷಯದಾಗ ಕೇಂದ್ರ ಸರ್ಕಾರಕ್ಕೆ ಅದಕ್ ಸಂಬಂಧನೆ ಇಲ್ಲ
ಇಲ್ಲ ಲಾಸ್ಟ್ ಕೈ ಹಿಡಿಬೋದಲ್ಲ
ಹ ಇಲ್ಲ ಇಲ್ಲ ಇಲ್ಲ ಇಲ್ಲ ಇದ್ರಾಗ ಸಾಧ್ಯನಿಲ್ಲ ಬೇಕಾದ್ರೆ ಕೋರ್ಟಗ್ ಹೋಗಬೋದು ಇವ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ಬಹದು
ಹ್ಮ್ ಅಲ್ಲಿ ನ್ಯಾಯ ಮಾಡಬಹುದು ಅಂದ್ಯಾ
ಹಾ ಅಲ್ಲಿ ನ್ಯಾಯ ಮಳಿಗೆಷ್ಟ ನೀ ಬಿಳಿಸಸ್ಕೊಂಡ್ ಬರ್ಬೋದು ನೀ ಅಲ್ಲಿ ಡೈರೆಕ್ಟ್ ಮಾಡತ್ತ ಕೋರ್ಟ್ ಎಲ್ಲ ಜನ್ರ ವಿರುದ್ಧವಾಗಿ ನೀವು ಹಂಗೆಲ್ಲಾ ಬೇರೆ ಕಡೆ ಮಾಡ್ರಿ ಅಂತ ಮುಗತಾ ಇ ಅಲ್ಲಿಗೆ ಬಿಡ್ತಾರ ಅದು ಅಷ್ಟ್ ಬಿಟ್ರ ಕೇಂದ್ರ ಸರ್ಕಾರಕ್ಕೆ ಹೋಗಂಗಿಲ್ಲ ಹಂಗೆತ್ತಪ್ಪ ಅಂದ್ರೆ ಹಡ್ತಿಗೆ ಈ ಕುಮಾರಸ್ವಾಮಿನ ಮಿನಿಸ್ಟರ್ ಅ ಅವ್ರಪ್ಪ ಅಂದ್ರ ಅವ್ರರು ಗೌರ್ಮೆಂಟ್ ಇದ್ದಾಗ ಅದು ಈಗ ಕಾಂಗ್ರೆಸ್ ಗೌರ್ಮೆಂಟ್ ಅಂತ ತಿಳ್ಕಲಿ ಈಗ ಇವ್ರು ಮಾಡ್ತೀನಿ ಅಂತ ಹೊಂಟಾರ ಬಿಡಿದ ಟೌನ್ಶಿಪ್ನ
ಹೌದೌದು
ಈಗ ಬಂದ್ ಮಾಡಿಸಬಹದು ಅಧಿಕಾರ ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಬಂದ ಮಾಡಿಸಿ ಮುಂದೆ ತಮ ಗವರ್ನಮೆಂಟ್ ಬಂದಾಗ ಏನ್ ಮಾಡಬೇಕು ರಾಜ್ಯ ಸರ್ಕಾರ ತಮ್ ಬಂದ ಅಂದ್ರೆ ಮಾಡ್ಬೋದಾಗಿತ್ತಲ್ಲ ಹಂಗ ಮಾಡಕ್ ಬರದಿಲ್ಲ ರಾಜ್ಯ ಸರ್ಕಾರನೇ ಬೇರೆ ಕೇಂದ್ರ ಸರ್ಕಾರ ಮೇ ಅದ್ರಾಗ ಇದು ತಲೆಕಲ್ಲ ಇದ್ರಾಗ ಅದು ತಲೆ ಹಾಕಲ್ಲ
ಹ್ಮ್ ಹ್ಮ್
ಇನ್ನ ಒಂದ ವೇಳೆ ಇನ್ನ ಸೆಂ ಇನ್ನ ರಾಜ್ಯ ಸರ್ಕಾರದ ಕೆಲವೊಂದು ಮ್ಯಾಟ್ರಗಳಗ್ ಅಷ್ಟೆ ತಲೆ ಆಗ್ತದೆ ಅದ ಅಧಿಕಾರದಕ್ಕೆಲ್ಲ
ಸಣ್ಣ ಪುಟ್ಟೋದ ಬಗ್ಗೆ ತಲೆಹಾಕಗಿಲ್ಲ
ಇಲ್ಲ ಇಲ್ಲ ಆದ್ರ ರಾಜ್ಯ ಸರ್ಕಾರದ ಆಡಳಿತರ ಬಗ್ಗೆ ತಲೆ ಹಾಕಂಗ ಇರಲ್ಲ ಇನ್ನ ಇವರು ಎಮ್ ಎಲ್ ಎ ಎಂ ಪಿಗಳು ಅದೇ ನೋಡು ಅವ್ರ ರಾಜ್ಯ ಇ ಸ್ಥಾನಗಳು ಚ್ಚಿ ಮಾಡೋದಿರ್ಲಿ ಕಡಿ ಮಾಡೋದಿರ್ಲಿ ಅವ್ರದ ದೇ ತಗದ ಹಾಕೋದರ್ಲಿ ರಾಜ ಲ್ಲರ್ಂತ ತಗ್ದಕ್ಕದಿರ್ಲಿ ಹಂಗಗೆ ಏನಾದ್ರೂ ಅವ್ರಿಗೆ ಅಧಿಕಾರ ಆದದ ಹೊರತು ಇದರಾಗ ಅಧಿಕಾರ ಇಲ್ಲ
ಯ ನೆನೆಸ್ಬೋುದು ತೆಗಿಬೋದು ಮಾಡ್ಬೋದು ಅಂತ ಮಾಡಿಫಿಕೇಶನ್ ಇರ್ತವಟಾ
ಹ್ಮ್ ಆತರ ಅದ ಈಗ ರಾಜ್ಯಪಾಲ ಅವರ ನೇಮಕ ಮಾಡದ ಯಾರ ಕೇಂದ್ರ ಸರ್ಕಾರ ಹೈಕೋರ್ಟ್ ನ್ಯಾಯಾಧೀಶ ಮಾಡಿದ್ರರು ಅವ್ರೇ ಬಟ್ ಇಂಥ ರಾಜ್ಯ ಸರ್ಕಾರಕ್ಕೆ ಇಂತ ಅಧಿಕಾರ ಇಲ್ಲ
ಏನ ಮಾಡಿದ್ರ ನೋಡ್ಕ
ಇರ್ಲಿ ಏನಾದಿರ್ಲಿ ಇವರು ಮತ್ತೆ ವೇತನಗಳು ಹೆಚ್ಚು ಮಾಡೋದಿರ್ಲಿ ಎ ಎಂ ಪಿಗಳದು ಅದಕ್ಕೆ ಎಲ್ಲ ಅಧಿಕಾರಿರ ಅದು ಕೇಂದ್ರ ಸರ್ಕಾರಕ್ಕೆ ಅದ
ಹೌದೌದು
ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಡ ಕೆಲವೊಂದು ವಿಷಯ
ಮತ್ತೆ ಹೆಂಗ ಸರ್ಕಾರದ ಆದ ಎಂಗ್